ಹ ಹ್ಮ ಹೇಳ ಯತ ಹ್ಮ್
ಆರಾಮ ಇದೀ್ರ ಆ ನಂದ
ಏನ ಏನು
ಹಲೋ ಹಲೋ ಆರಾಮದ್ರನ್
ಅ ಅಾಮಿ ನ್ಯೂ
ನಾವ ವರಾಮ ಊಟ
ಊಟ ಆಯ್ತ ನೋ ನಿಮ್ದ
ಹಾ ನಮ್ದಾಗಿತ್ತು
ಮತ್ತೆನ್ನಡದು
ಏನಿಲ್ಲ ಸುಮ್ಮು ತಿರುಗಾಡ ಅಡಕತ್ ಕುಂಚು ನೋಡ ಊರ
ಹ್ಮ ಹ್ಮ ಹಾ
ಹ್ಮ್
ನಿಮ ಈಗ ಕಾಲೇಜ್ ನ್ ಕಾಲೇಜ್ ಕತೇನಿಲ್ಲ
ಹತ್ತ ಕಾಲೇಜ
ಹ ಎಂಡಡಿಗ್ರಾ
ಹಾ ಗೀರಿ ನೀವು
ನಾನು ಡಿಗ್ರಿ ನೋಡಿ
ಹ್ಮ್ ಹ್ಮ್ ಮತ್ತ ಕಡೆ ಟೂರ್ ಗೇರ್
ಟೂರ್ ಹೋಗ್ಕ್ಂದ ಯಾವ ಹುಡುಗರು ಒಲ್ಲೆ ಅಂತ
ಹ್ಮ್
ನೀವು
ಹಾ ಹೋಗ್ ಬಂದಿ ಮೊನ್ನೆ
ಬಾಮತ್ ಮತ್ತ ಸರ ಹೋಗಿದ್ದ ಬರಮಾ
ನೀನ್ ನಿ ನಿಮ್ಮತ್ತರ ಸಟ್ ಬಂದ್ರೆ ನಾಯಕ್ ಬರ್ತ
ಹ್ಮ್ ಮತ್ ನಪಲ್ಲಿ ಸೂಟಮ ಸೂಟ ಏಟ
ಏನ್ ಸೂಟ್ ಅನ್ಸೂಟ್ ಎಲ್ಲಾ ಹೋಗಿರ್
ನಾವನು ಹಯ್ ಬಂದಿವವಿ ನಾ ಬೆಂಗ್ಗಳೂರು ಅಕ್ಕ ಯಾಕಡೆ ಎಲ್ಲಾ ಸುತ್ತಾಡ್ಕ ಮಂದ ಹೋಗಿ
ಹ್ಮ್ ನಾ ಬೆಂಗ್ಳೂರು ಇಲ್ಲ ಜಮ್ಮು ಕಾಶ್ಮೀರ ಇ
ಏನ ಚೆಡಿ
ಇಲ್ಲ ತುಣಿ ಚಡ್ಡಿ ಹ್ಮ್
ಮತ್ತೆನ್ನಡದ
ಹೇಳ್ ಲ್ಲ
ಹ ಇದ ಟೂರ್ ಏನ ಬರ್ತೇ ಮತ್ ನಾವವು ಹೋಗ್ಬೇಕಕ್ಂತ ಮಾಡಿ
ಯಾವ ಊರು ಪ
ಕಡೆ ಹೋಗಕಂತ ಮಾಡಿ ಗೋವಾ ಗೋವಾಕ್ಕೆ ಹೋಗಿ ಮತ್ತೆ ತ ಕಡೆ ಕೇರಳ ಕೇರಳ ಎಲ್ಲಾ ನೋಡ್ಕೊಂಡ್ ಬರ್ಕ ನೋಡಿ ಚಲ ಚಲ ಪ್ಲೇಸ್ ಕೇರಳದಾವ
ಹೌದಾ ನೋಡಿ ಬ ಚಲೋ ನೋಡಂಗ ನಮ್ ನಾವ ಹೊಟ್ಟಿದರು
ಮತ್ತ ಇ ಬರ್ತಿದ್ ನೋಡಿ ಎಲ್ಲಾರೂ ಕೂಡ ಓದ್ಿ ದೋಸ್ತರು ಎಲ್ಲಾರ ಸೇರಿ
ಮಾಡಿ ಮನಗ ಕೇಳ್ತನಿ
ಹ್ಮ್ ಐದ್ ಸಾವಿರ ರೂಪಾಯಿ ಬಕ್ ಮಾಡೋಡ ಐದು
ಹೇಳಣ ಹ್ಮ ಸರಿ ಸರಿ ನನ್ ಕೇಳ್ತ ಮನೆ
ಹ್ಮ್ ಹ್ಮ
ಹ್ಮ ಮತ್ತ ಹ್ಮ್ ಹ್ಮ್
ಮ ಹಳ್ಬೇಕ ಅದೇ ಟೂರ್ ಹಾ ಕ್ರಶ ಇದು ಟಿ ಟಿ
ಜಿಟ ಟಿಟೆ
ಇಡಿಲೇ
ಹ ಹಾ ಸರಿ ಸರಿ ಇಟ್ ತ ಒಂದುತ್ರ ದಿನ ಜೀಟ್ ತೊಂದಸ್ರೀ ಕ್ರಶರ್ ತೊಂದ್ರೀ ಹಂತಂತ ಹ ಮತತಲ್ಲ
ಹ
ಎದು ಹ ನಾನ
ಹ ಮತ್ತತ್ ಹ್ಮ್ ಈಗ ಬೈಕ್ ರೈಡ್ ಹಮ್ರ ಅಂದ್ರೂ ಹಮ್ರೀ
ಆಯ್ತ ಬೇಡ ನಂಬಲತ
ಸೈಕಲ್ ತಟ ಸ್ಪನ್ದೊಡ್ಡ ದೊಡ್ಡ ಗಾಡಿ ಎಕ್ ಎಕ್ಸ್ಪಲ್ ಮತ್ತ ಮತ್ತ ಇಡ್ಬೇಕಪ್ಪ ಜಿಟಿ ಡ್ಯೂಕ್ ಟ ಎಕ್ಸ್ ಎಲ್ ಹಂಡ್ರೆಡ್
ಎಲ್ಲ ನಿಂಬಲ್ಲಿ ಇರ್ತಾವ ನಮ ರಾಕ್ಕ ಬೇಕಲ್ರಿ ನಿಮ್ಮಂಗ ಶ್ರೀಮಂತದ್ರ
ಎಕ್ಸೆಲ್ ಹಂಡ್ರೆಡ್ ನಿ ಇಲ್ಲ ನಿಮ ಬಲಿ
ಹ ಮಲ್ಲ ಆನ್ ಮ ಎಲ್ಲ
ಎಕ್ಸೆಲ್ ಅಂಡ್ರೆಡ್ ಇಡ್ಬೇಕ ಒಬಯಿ ಎಲ್ಲದಕ್ ಬರ್ತದ ದೂರ್ ದೂರವಾಗ ತಂದು ತಗೊಂಡ ಹೋಗಿ ಉಡಬೇಕು
ಹ್ಮ್ ಹ್ಮ್ ನೋಡ ತ ಎತ್ತನ ಬಂದು ವಸದ
ಹ್ಮ್ ಎತ್ತಲ್ಲ ಅಟಡ
ಹ ನಮ್ ಕಡ್ಡಿ ಬಲಿ ಸಹ ನಿಕ ಕಡ್ಡಿ
ಹಾ ಅವನು ಬ ಚಲ
ಹ್ಮ ಹಂದು ಬಿ ಸ ನೋಡಿ ಅದೇ ಮೈಲೇಜ್ ಗಲ ಚಲೋ ಕೊಡ್ತಂತ ಯಾಕಿರ
ಹ ಅವ್ನ್ ಬಳ್ಳಿ ಆದ್ ನೋಡು ದೊಡ್ ಗಡಿ ಅದ ಅದ ಎಕ್ಸೆಲ್ ಹಂಡ್ರೆಡ್
ಕಿರಣ ಅವದು ಆಲ್ಲ
ಹ್ಮ್ ಅವನು ಕಿರಣರಣ
ಕಿರರಣಾಣ ಹೂವ ಅಂದ್ರೆ ಹೂವನುೂ ಇಲ್ಲಾಂದ್ರೆ ಇಲ್ಲಾನ ಜಾಸ್ತಿ
ಅ ಹಬೇಡ ಹ ಎಕ್ಸಲ್ ಹಂಡ್ರೆಡ್ ಏನ್ ಮಾಡಿ ಪೇ ಮಾಡಪೇ ಮಾಡ್ತನಂದ್ರ ಸೇಮ್ ಇದು ಕವಾಸಕಿ ನಿಂಜಾ
ಹ್ಮ್ ಹ್ಮ್ ಹ್ಮ್
ಆ ಶೆ ಪಾಯದು
ಮೈಲೇಜ್ ಎಷ್ಟು ಕೊಡ್ತೇನೆ
ಮೈದಾಜ್ ಎಷ್ಟು ಕೊಡ್ಸೋಣ ಎಪ್ಪತ್ ಕೊಡ್ಸಣ ನಾವ ರೈಲಗ್ತಾನ ಒಂದ ಸ್ವಲ್ಪ ಹ್ಮ್ ಐಲ ಹಾಕಿ ಸ್ವಲ್ಪ ಪೆಟ್ರೋಲ್ ಹಾಕ್ತಾನಕ್
ಹೌದಾ ಇಲ್ಲ
ಆ
ಯಾರ್ದ ಇಲ್ಲಿ ಯಾರ್ದ ಒಂದ
ಎಲ್ಲ ಅಂಗಡಿ ಅಂದು
ಎಡ ಹಂದ
ಅಂಗಡಿಯನ್ ಸ್ಪು ಅವ್ರ ಬಳಿ ಸ್ವಲ್ಪ
ಹ್ಮ್
ಅಲ್ಲ ವಕೆ ಅದಂದ್ರೆ ಸ್ವಲ್ಪ ಮೈಲೇಜ್ ಬಾಳ್ ಕೊಡತ ಗಾಡಿ
ಶಾರಂದ ಬಲಿ ಅಂತರ
ಈಗ ಈ ಊರಾಗೆಲ್ಲ ಅವನ್ನೋಡೌ ನ ಸ್ವಲ್ಪ್ ದೂರ ಇದ್ನಂದ್ರ ಎರಡ್ ಮೂರ್ ಕಿಲೋಮೀಟರ್ ಬಂದನ ಗಾಡಿ ಅಂತಾರೆ ಎಲ್ಲ.
ಹ್ಮ್ ಆನಂದ್ ಸೊಂಡ್ ಬರ್ತೇನ ಆವನ್ದು ಆಯಿಲ್ ಹಾಕಿದ್ರ ಹಂಗೆ ಅದು ಆಯಿಲ್.
ಆಯಲ್ಲ ಸಣ್ಣ ಇಲ್ಲ ನ.
ಹ್ಮ್
ಸಡದ ಯಾಕಂದ್ರ ಎಕ್ಸ್ಟ್ರಾ ಮೈಲೇಜ್ ಇದಿರ್ತದ ಪವರ.
ಏ ಐ ಪವರ್ ಬರ್ತದ ಅದುಕ್ಕೆ.
ನಿಮ್ದ ಆದಾವ ಗಾಡಿ.
ಐ ಪವರ್ ಜನ್ರೇಟರ್ ಆಗ್ತದ ಹೆಂಗ ಗುಯ್
ಒಂದೇ ಒಂದೇ ಸರ್ತಿ ಹಕಿತದೆ ಎಲ್ಲಿ ಅಂದ ಇರ್ಲಿ.
ಹ ಹೇ ಗಲಾಟೆ ಸೌಂಡ್ ಬರುತ್ತಪ್ಪ ಅಂದ್ರ ನಮ್ ಬೇಲೂರ್ ಯ ಈ ಗೂದಿ ಅವದವುನ್ ಒಂದು ಊರಾಗ ಒಂಟನ್ ಶಾಪುರ್ದಾಗ ಹೊಂತಾನ ಅಂದ್ರ ಯಾದಗಿರಿಗ್ ಕೇಳತ ಅವ್ನವುನ್ ಸೌಂಡ್ ನಮ್ ಗಾಡಿ.
ಹಾ
ಹ್ಮ ಅದ್ರಾಗ ಆಯಿಲು ಐಲ್ ತಮ್ದ್ ಆಗ್ತಾರಲ್ಲಾ ಬಾರಿ ಆಯಿಲ್ ಅದ್.
ನಿಮ್ದ್ ಗಾಡಿ.
ಹ್ಮ ವರ್ಡನ್ಯಾಗ ಎಲ್ಲಿ ಸಿಗಲ್ಲಂತೂ.
ನಿಮ್ ಗಾಡಿ ನಿಮ್ ಗಾಡಿ.
ಹ್ಮ್ ನಮ್ದೆ.
ಯಾ ನಿಮ್ದ ಯಾವದ ಅ ಗಾಡಿಂದೆ.
ಸಿಡಿ ಸಿಡಿ ಹಂಡ್ರೆಡ್ ಹಳೇದು ಸಿಡಿ ಹಂಡ್ರೆಡ್ ಅಂತ ಬರುತ್ತ ನೋಡಿ ಸಿಟಿ ಹಂಡ್ರೆಡ್. ಸಿ ಡಿ.
ಹ್ಮ್ ಎಷ್ಟ ಅದ ಮೈಲೇಜ್ ಎಷ್ಟು ಕೊಡ್ತದ ಆದು.
ತೊಂಬತ್ತೆಂಟು.
ಎಂಬತ್ತೆಂಟಾ.
ತೊತ್ತ ತೋಂಬತ್ತೆಂಟು ನಾವು ಅವಂದೈದ್ ತರಿಸ್ತೀವಿ ಅದು ಈ ಅಡ್ರ್ಟೈಸ್ಮೆಂಟ್ ನಾಗ ತೋರಿಸ್ತ ತರ್ಲ.
ಕಿರಣ ಆಯ್ಲ್ ಅಂತ ಬರ್ತ್ತ
ಹಾ ಕಿರಣ್ ಕಿರಣ್.
ಹ ಹಾ ಹಿಂದೂಸ್ತಾನೆನ.
ಹಾ ಕಿರಾಣಿ ಹಿಂದೂಸ್ತಾನ ಯೈಲ್ ಅಂತ ಬರುತ್ತಲ್ಲ ಅದೇ ತರಿಸಸ್ತೇ ನಾವು ಅದು ಆಗ್ಬಿಟ್ರ ಮುಗೀತು ಇಂಜಿನ್. ಅಮ್ಮೇಲೆ ಇಂಜಿನ್ದಾಗ ಪವರ್ ಬಂದಂಗಾಗಿ ಕು ಕುುದುರ್
ಹ ಆ ಕಿರಣ್ ಬ್ರೋ ನಂಬಲ್ಲಿ ಇರ್ತಾರ ಯಾವಾಗ ನೋಡಿದ್ರರು ಈಗ ಒಡ್ದ ಬಂದಾರ ಅಂತ ಇಷ್ಟತ್ತನ.
ಹಏ ಹ ಐಲ್ಲ್ ಆಇಲ್ಲಿ ಇದು ಮಾಡಿ ಬಂದಾರಂತಾನ.
ಹ್ಮ್ ಈಗ ಲೀಕೇಜ್ ಆಗದಂತ.
ಎಷ್ಟೊಂದ್ ಎರಡ್ ಮೂರ್ ಜಿ ಬಿ ಡಾಟಾ ವೇಸ್ಟ್ ಮಾಡ್ತಾರೇನ ಅದಕ್ಕೆ.
ಯ ಜಾಸ್ತಿನೆ ಅ ಈಗ ಡಾಟಾ ಮತ್ ನಾವ್ ಮಾತಾಡಕತಿವಲ್ಲ ಅಲ್ಲಿ ಹೋ ಅದ ಹೆಂಗ. ಅಂದ್ರ ಸ್ವಲ್ಪ ಅಯಿಲ್ ಜಾಸ್ತಿ ರೇಟ್ ಅದು.
ಹ ಹೌದ್ ಮತ್ ಅದ್ ಐಲ್ ಬರ್ಬೇಕಂದ್ರ ಮತ್ತ್ ಇದು ಇದು ನೆಟ್ ಓತುದಲ್ ಮತ್ ಇದ ನೋಡ್ಬೇಕಲ್ ಅವ್ರು. ಹ
ಹ ಗಾಡಿಂ ಗಾಡಿ ಮೈಲೇಜ್ ಚಲೋ ಕೊಡ್ತದಲ ಮತ್ತ್ ಆಯಿಲೀಗೆ ಜಾಸ್ತಿ ರೋಕ್ಕ.
ಹ್ಮ್ ಭಕ್ತಿ ಪಿಕ್ಚರ್ ಅವ ನೋಡಿದ್ರೆ ಮತ್ತ್ ಆಯಿಲ್ಲ್ ಬರ್ಬೇಕು. ಅಕ್ಕ ತೈಲ್ ಇಲ್ಕ ಬರ್ಶಲ್ಲ.
ಹ್ಮ್ ಎಡ್ ಜಿ ಬಿ ಡಾ ಮೂರ್ ನಾಕ್ ಜಿ ಬಿ ಡಾಟಾ ಖಾಲಿ ಆದ್ರೇನ್. ಚಲೋ ಮೈಲೇಜ್ ಕೊಡ್ತವಲ್ ಗಾಡಿ ಅಲ್ಲೇ ಗಳಿಸಿ ಬಿಡ್ತಾರ.
ಇ ಕೂಂಡರಂಗ ರೇಟ್ ಅದಾವ್ರ ಇಲ್ಲಿಗ ಅಂತರ್.
ಯಾವ ಸುಮ್ಮ್ನೆ ಇದಕ್ಕ ಇದಕ್ಕಾಕ ಶೈನಿಗಾಕ ಶೈನ ಆರ್ ಸೋದದಂಗ ವದರ್ತದೆ.
ಹ್ಮ್ ಹಿಂಗ ನೀ ಯಾವದಕಾನ ಹಾಕ್ಲೀ.
ಸಟನ್ ಸೌಂಡ್ ಅಲ್ಲದು.
ಯುನಿಕಾರ್ನ್ಕ್ ಹಾಕಿದ್ರುನು ಇದು ಸೌಂಡ್ ಆರೆಕ್ಸ್ ಸೌಂಡೆ.
ಹಾ ಬರ್ತು ಈಗ ಹಾ ಈಗ ಈಗ ಇದು ನಮ್ ಕರ್ನಾಟಕದಾಗ ನಡದ ಈಗ ನಾ ಕೇರಳ ಕಡೆ ಹೊಂಟವಲ್ಲ ಟೂರಿಗೆ
ಹ್ಮ ಹ್ಮ್
ಅವ್ರಿಗನ್ನ ಸ್ವಲ್ಪ ಆಾಕ್ ಬರಕ್ ಮಾಡಿವ ಆ ಕಡೆ ಅವ್ನಿಗನ್ ಕರ್ಕೊಂಡ್ ಹೋಗ್ತಿ
ಅೌದ ಆಗ್ ಬ್ರ ಆಗ್ ಬೇ್ರ ಮೆಲ್ಕಾಸ ಮಾತಾಡರು ಸ್ವಲ್ಪ ಕಿವಿಕ ಇದ ಆಾಗಲತ್ತ
ಹಾ ಹಾ
ಹ ಬಸ ಬ ಹ್ಮ ಮತ
ಹಾ ಹ ದ ಅದ ನಿಮ ನಿಮ್ ಬಳ ಅಂತ ಎಲ್ ರೆಡಿ ಆಗಲ್ಲಾನ
ನಮ್ಮ್ ಬಳಿ ಯಾರ ನ ನಡ್ಯದ ಅವ್ರ ಬಲಿ ಬಿಟ್ಟು ಮತ್ತೆ ಯಾರ ದೇಶದಾಗ ಯಾರು ಬಲಿ ಆಗ್ಲ ಅಂದ್ರ
ಈಗ ರ್ನಗೆ ಫೇಮಸ್ ಆತ್ನ ಇಲ್ಲ ಹೇಳಕತ್ನ
ಹೌದಾ ಮತ್ತ ಬ್ರ್ಯಾಂಚ್ ಓಪನ್ ಮಾಡಂತ ಹೇಳ ಅವ್ರು ದೊಡ ದೊಡ
ಈ ಬ್ರಾಂಚ್ ಒಂದ್ ಆದ ಈಗ ಶಾಪರ್ ಪ್ರಾಂತ್ ಸರಿ ಈ ಆದದ್ರ ಅದ್ರ ಹೆಸರು ಮೊಟ್ಟಮಾರ ಇಂಡಸ್ಟ್ರಿ ಅಂತ ಅವ
ಮಟ್ ಮಳೆ ಇಟಷ್ಟೇ ಅಲ್ಲ
ಹಾ ಮನಜರಸಿ ಪ್ರಜ್ವರದ ಯಾರ್ ಪಾವ
ಪ್ರದೀಪ್ ಈಶ್ವರ
ಸಿ ಐಡಿಯ ಸಿ ಐಡಿಯನ್ ನೋಡಪಾ
ಯಾರ ಪ್ರದೀಪ್ ಈಿಶೋರಾನ
ಹಾ ಎಲ್ಲಾ ಪ್ರದೀಪ್ ಮಿಲ್ಕಿ ಮಿಸ್
ಮಿಲ್ಕಿ ಮಿಿಸಾ
ಹ ಅದಕ್ಕನ್ನೊಬ್ಬ ಮ್ಯಾನೇಜರ್ ಸಿ ಇನ್ನೊಬ್ರು ಆರಾಮತ್ಯಾರ ತೋಸಿ ಪನಾರ ಮಾಲ ರಿಬ್ಬರ ರಾಜ
ಹ್ಮ ಮಾಲಕರಿ ಯಾರ್ರ
ಮಾಲಕರು ಇಬ್ರಾರಂತ ಯಾರ ನೋಡಿ ಇ ಯಾರನ್ನು ನೋಡ್ಕೊಬಹದು
ಯಾರ ಹೆಸರಿ ನ
ಅದೇ ಯಾವ್ದ ಇದು ಮುಟಮಾರ ಇಂಡಸ್ಟ್ರಿಯಾಗ ಒಂದು ಆದಂತಲ್ಲ ಒಂದು
ಮಾಲಕ ರ ಹೆಸ ಏನೇ ನಾವು
ಮಾಲಕ ರಸ ಇಬ್ರಾರಂತ
ಹೆಸರ
ಒಬ್ಬ ಪ್ರದೀಪ್ ಮಿಲ್ಕಿ ಮಿಸ್ ಅಂತ
ಹ್ಮ್
ಇನ್ನೊಬ್ಬ ಟಾಕ್ಸಿಕ್ ಕೋಶಿಪ್ ಅಂತ
ಹಾ ಹಾ ಹೌದಾನೆ ಹ್ಮ್ ಹ್ಮ ಅದು ಹೆಸರು ಬ್ಯರೆರ್ದಾಗ್ಯದ ಬಸರು ಬ್ಯರೆರ್ದಾಗಲ ಹತದ ಅದು
ಹೌದಾ ಅದ ಇಬ್ಬರು್ದ ೋಡಾಡ್ತಾರ ಹ ಒಂದೇ ಗಾಡಿ ನಡ್ಸ್ತಾರಂತಾರಲಿ ಇಬ್ರ ಮತ್ತೆ ಬೇರೆ ಗಾಡಿ ಇಲ್ಲಾನ
ಎಲ್ಲ ಮಾಲಕರದ್ದ ಹೆಸರು ಆಗ್ಯದ ಬಸರು ಆಗ್ಯದ ಆಗ್ಯದ ಅಟೆ
ಹೌದಾ ಮತ್ತ ಕಾ ಕ್ರಾಸ ಉಂಟದನು
ಹಾ ಕ್ರಾಸ್ ಜಗ್ಗಳ ಆಗ್ತದ ಜಗ್ಗಳ ಅದ ಏನ್ ಆಗಿ ಇಲ್ಲದ ಸುಮ್ ಸುಮ್ನೆ ಅದು ಇದು ಮಾಡ್ಲಾತಾರ ಅವ್ರರು ಎದ ಏನಂತ ಗೊತ್ತಾಗಲ ಇಲ್ಲ ಅವ್ರರು
ಮತ್ತೆ ಸ್ವಲ್ಪ್ ಇಂಜನ್ ಗಿಂಜನ್ ಚೆಕ್ ಮಾಡ್ಸ್ಬೇಕ ಅದ ಆಯಿಲ್ ಇ ಆಯಿಲ್ ಟೈಬಿ ಅದ
ಅದ್ ಐದು ಒಟ್ಟು ಗಟ್ಟ ಆಗಿದೆ ಬರ್ಲದ ಅದು ಎಷ್ಟು ಹಿಂಡಿದ್ರನು
ಹ ಅದೇೆ ಪಾ ಇಲ್ಕ ಅಂದ್ರ ಮತ್ತೊಂದ ಎರಡು ಇದ ಗಾಡಿ ವಸ್
ಹ್ಮ್ ಗನಟೆ ಅಯಲ್ಲಿ ಗನಟೆ ಜಿಗತ ಅದು ಕಿರಣ ಅವ್ರದ್ದ ಇಂಡಸ್ಟ್ರಿ ಇದ ಅಲ್ಲಿತನ ಒಂದ್ ಬಾಯಿತನ ಜೀವಿತ್ತು ಅದು ಬಾಯಗೋಗ್ತವ್ ಒನ್ನೊಂದ್ ಸರಿ ಗೋ ಮಾಡ್ತ ಬಾಯಾಗ ಬಂದ್ ಹಾಲು.
ಆಯಿಲ್
ಅಯಿಲ್
ಹ್ಮ ಹ್ಮ್ ನ